ಇಲ್ಲೇ ಅಷ್ಟ ಅಲ್ಲಿದ್ದೆ ಏನ್ ಮಾಡ್ತಿದ್ಯಾ
ಏನಿಲ್ಲ ನಾನು ಇವಾಗ ಊಟ ಮಾಡಿ ಸ್ನಾಯಕ್ಸ್ ಟೀ ಮ್ಯಾಗಿ ಮಾಡಿದ್ರ
ಹಾ
ಅದ ಚ ಮಾಡ.
ಮತ್ತೆ ಸಮಾಚಾರ.
ಎಂತ ಇಲ್ಲ ಎಲ್ಲಿದ್ಯಾ ನೀನ್ ಎಲ್ಲಿ. ಹ
ಹಾ ನಾ ಇಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ ಮತ್ತೆ ಏನ್ ನಮ್ಮಮ್ಮ ಮನೇಲೆೆಲ್ಲಾ ಹೆಂಗಿದ್ದಾರೆ.
ಮನಲಿ ಆರಾಮಾ ಇದಾರೆ ಹ್ಮ್ ನಿಮ್ ಮನೇಲಿ. ಊಟ ಇನ್ನ ಇಲ್ಲ ಮರಯಾ ಹೋಗ್ಬೇಕು.
ಊಟ
ಹೋಗ್ಬಕು ಏಳು ವಡೆ ಹ್ಮ್ ಇಲ್ಲ ಹಾಸ್ಟ್ಲಲ್ಲಿ ಇದ್ದೆ ಹ್ಮ್ ಹ್ಮ ಎಲ್ಲಾ ಚೆನ್ನಾಗಿದಾರೆ ನಿಮ್ ಮನೇಲಿ.
ನಮ್ ಕಾಲೇಜಲ್ಲಿ ಫಂಕ್ಷನ್ ಮಾಡಿದರೆ ಬರ್ತಿಯಾ ಇದು
ಯಾವಾಗ.
ಈ ಯಾವಾಗ ಅಂದ್ರೆ ಈಗ ಇನ್ನೊಂದು ನೆಕ್ಸ್ಟ್ ವೀಕ್ ಇದೆ. ಒಂದ್ ಮೂರ್ ನಾಲ್ಕು ಇದ್ ಜನ ಬರ್ತಾರೆ ಫಂಕ್ಷನ್ಗೆ.
ಹ್ಮ್
ಹಾಂ ಅದಕ್ಕೆ ಬ ಬರ್ತೀಯಾ ಈ. ಎಲ್ಲಾ ಸೆಲೆಬ್ರಿಟೀಸು ಸಿಂಗರ್ಸ್ ಎಲ್ಲರೂ ಕರಿತಿದ್ದೀವಿ.
ಯಾರ್ಯಾರು ಬರ್ತಿದಾರ.
ನಾವು ಚಂದನ್ ಶೆಟ್ಟಿ ಅವರು ಇವ್ರನ್ನ ಎಲ್ಲಾ ಕರೀದಿದ್ವಿ ಆಡಾಡ್ಸ್ತಿವವಿ. ಮತ್ತೆ ನಿಮ್ಮ ಕಾಲೇಜ ಹುಡುರು ಕರ್ಕೊಂಬರದಿದ್ರ ಕರ್ಕೊಂಡ್ ಬಾ. ಸ್ಪೋರ್ಟ್ಸ್ ಇದೆ.
ನಮ್ ಕಾಲೇಜ್ ಹುಡುಗರು ಬರಲ್ಲ ಮಾರಾಯ. ಅವ ಇನ್ವಿಟೇಶನ್ ವಿ ಐ ಪಿ ಪಾಸ್. ಅಲ್ಲ ಪಾಸು ಗೀತು ಎಂತ ಇಲ್ಲ.
ಅದೇ ಪಾಸ್ ಕೊಡ್ಸ್ತೀವಿ ಅದೇ ಸ್ಪೋರ್ಟ್ಸಿಗೆ ಎಲ್ಲ ಬಂದ್ರೆ ಪಾಸ್ ಸಿಗತ್ ನಿಮಗೆ.
ಹ ಎಸ್ಟ್ ಪಾಸ್ ಬರ್ತಾವ.
ಹ ಅದೇ ನಿಮ್ ಟೀಮ್ ಅಲ್ಲಿ ಎಷ್ಟ ಜನ ಇರ್ತೀರ ಮಗ ಅಷ್ಟ್ ಪಾಸ್ ಸಿಗತ್ತೆ.
ನಿನ್ ಎಷ್ಟು ಪಾಸ್ ಅಡ್ಜಸ್ಟ್ ಮಾಡ್ತ ಹೇಳು ನಾನು ಅಷ್ಟ. ಅಷ್ಟು ಪ ಹಷ್ಟ ಜನ ಅಡ್ಜೆಸ್ಟ್ ಮಾಡ್ಕೊಂಡು. ಮರ್ ಬರ್
ಅದೇ ಏನು ನೀನು. ಅದೇ ನೀ ಎಷ್ಟ್ ಜನ ಬರ್ತೀರಾ ಅಂತ ಹೇಳು ಅಷ್ಟು ಪಾಸ್ ಕೊಡ್ಸ್ತೀನಿ. ಮಕ್ಸಿಮಮ್ ಅಂದ್ರೆದ್ ಮೂವತ್ ಜನ ಒಂದ್ ಮೂವತ್ ಜನ ಬಂದರು ಮತ್ತತ್ ಸ್ಪೋರ್ಟ್ಸ್ ಎಲ್ಲ್ ಭಾಗವ ಸುಮ್ಮನೆ ಎಂಗಗೆ ಬಾರದಲ ಮಗ. ಸ್ಪೋರ್ಟ್ಸ್ ಎಲ್ಲಾ ಬ ಭಾಗವಹಿಸ್ಬೇಕು ಅಲ್ಲಿ ಬಂದವರೆಲ್ಲಾ.
ಯಾ ಯ ಸ್ಪೋರ್ಟ್ ಆಯ್ತೇ.
ಕ್ರಿಕೆಟ್ ಇದೆ. ಕ್ರಿಕೆಟಲ್ಲೇ ನೀವು ಹನ್ನೆರಡು ಜನ ಬರ್ತೀರಾ ನಿಮಗೆ ಏ ಟೀಮ್ ಕಟ್ಕೊಂಡ ಬಾ ನಿಮಗೆ. ಕ್ರಿಕೆಟ್ ಎಂಟ್ರಿಫೀಸ್ ಇನ್ನೂರು ರೂಪಾಯನಾ.
ಹ್ಮ
ಅಲ್ಲಿ ಕ್ರಿಕೆಟ್ ಇದೆ.
ಹ್ಮ್
ಕ್ರಿಕೆಟ್ ಇದೆ ಆಮೇಲೆ ನಿಮಗೆ ಇದೆಲ್ಲ ಸ್ಪೋರ್ಟ್ಸ್ ಎಲ್ಲ ಇದೆ ವಾಲಿಬಾಲ್ ಇದೆ ಫುಟ್ಬಾಲ್ ಇದೆ ಇಂಡೋರ್ ಗೇಮ್ಸ್ ಚಲ್ಡ್ ಡ್ಯಾನ್ಸ್ ಅದು ಇದು ಇದೆ ನಿಮ ಮಾಡ್ಕೊಡ್ತೀವಿ ಟಾಸ್ಕ್ ಎಲ್ಲ ಕೊಡ್ತೀವಿ ನೋಡಿ ಏನ್ ಮಾಡ್ತಿವಿ
ಬರ್ತರ ಎಷ್ಟ್ ಜನ ಹನ್ನೆರಡು ಜನ ಕ್ರಿಕೆಟ್ ಟೀಮು ಕಬಡ್ಡಿ ಇಲ್ಲ ಅವು ಇದು ಏ್ಣಿಲ್ಲ ಏನಪ್ಪಾ ಬಾಲ್ ಹಿಂಗ ಹೊಸಿತಾರಲ್ಲಾ
ಹಾ ಥತ್ರೋಬಾಲ್ ಅದು ಹ ೋ ಶಾರ್ಟ್ ಪುಟ್ ಹ ಶಾರ್ಟ್ ಕೊಟ್ಟಿದೆ ಲಾಂಗ್ ಜಂಪ್ ಇದೆ ಹೈ ಜಂಪ್ ಇದೆ ಉಡೀರ್ ಉಡೀರ್ ಯಾರ ಬರ್ತಾರ ನೋಡು ಇ ಕಾಲೇಜ ಅಲ್ಲೇ ಹುಗಿರಿಗೂ ಸ್ಪೋರ್ಟ್ಸ್ ಇದೆ
ನಮ್ ಕಾಲೇಜಲ್ಲಿ ಉಡಿಯ್ರಿ ಅಂತ ಅಂತ ಇಂಟ್ರೆಸ್ಟ್ ಇಲ್ಲ ಅವಗ
ಹಂಗಂತಯ
ಹ್ಮ್ ಅವೆಲ್ಲಾ ಇಂಟ್ರೆಸ್ಟ್ ತೋರ್ಸಲ್ಲ ಗಂಡ್ ಮಕ್ಳು ಬರ್ತಾರ ಒನಪ್ಪ ಎಷ್ಟು ಜನ ಬೇಕು ಅಷ್ಟು ಜನ ಕರ್ಕೊ್ ಬರ್ತೀನಿ ಮಾಡಮಳ ಬನ್್ಲಾಸ್ ಮಾಡಮ್ ಎಂಜಾಯ್ ಮಾಡಮ್ ಬ
ಹ್ಮ್
ಎಂತ ಎಲ್ಲಿ ನೀ ನೀವೆಂತ ಮಾಡ
ಫಂಕ್ಷನ್್ತಿಲ್ಲ ಈ ವರ್ಷ
ನಮ್ ಕಲ್ಲೇಜ ಇಲ್ಲ ಮ್ರ ಓದ ಓದ ಓದ್ ಪ್ರಷ್ಟ ದಿವ್ಸ ಮೂವರು ಇದು ಇದು ಮಾಡ್ಕೊಂಡಿದೀರಾಬೈ ಇಷ್ಟಕಿ ಇದು ಏನಪ್ಪಾ ಸತ್ತೋ ಇದು ಇದಾಗ್ಬಿಟ್ಟಿದರು ುಲ್ಲು ಜನದಲ್ಲಿ ಎಲ್ಲಾರ ತುಳ್ದು ಇದು ಮಾಡ್ಬಿಟ್ಟಿದ್ರು ಅವ್ರು ಎನ್ಸ್ಪೈರ್ ಆಗಿಬಿಟ್ಟಿದ್ರು ಅವ್ರು ಅದಕ್ಕೆ ಮಾಡಲ್ಲ ಫೆಸ್ಟ್ ನಮ್ಮ ಕಾಲೇಜ್ ಬ್ಯಾನ್ ಮಾಡ್ಬಿಟ್ರ ಫೆಸ್ಟ್ ಈಗ
ಸ್ಪೋರ್ಟ್ಸ್ ಇಲ್ಲ
ಹೊ್ತಾ ಇಲ್ಲ ಎಲ್ಲದಕಂದ್ರೆ ಹೋದ್ಸತೆ ಮೂವರು ಇ ಆ್ರಲ್ಲಾ ಅದಕ್ಕೆ
ಹಳ
ಹ್ಮ್
ಮತ್ತೆ ಮಗ ಹೆಂಗೆ ಕಾಲೇಜ ಎಲ್ಲಾ ಹೆಂಗ್ ನಡೀತಿದೆ
ಕಾಲೇಜಲ್ಲಿ ಹಂಗೆ ಮಗ ಇಂಜಿನಿಯರ್ ಹ ನಿಮ್ದ್ ಯಾವ ಬ್ರಾಂಚ್ ಮಗ ನೀವು ತಗೊಂಡಿದ್ದ
ನನ್ ಸಿ ಎಸ್ ಸಿ ಎ ಎಮ್ ಎಲ್ ಮಗ ನಿಂದ
ಒಂದು ಬರೇ ಅಣ್ಣನ್
ಬರೀ ಎಮ ಎಲ್ಲ ಎಲ್ಲಲೆಚರ್ಸ್ ಎಲ್ಲ ಹೆಂಗೆ ನಿಮ ಕ
ರತೆೆ ರಸ ಎಲ್ಲಾ ಸರಿಗಿಲ್ಲ ಒಮ್ಮಗ ಒಂದ್ ಸಬ್ಜೆಕ್ಟ್ ಮ್ಯಾಕ್ಸ್ ಸಾರ್ ಬರ್ತಾನೆ ಬರೇ ಪಾಠ ಮಾಡಲ್ಲ ಏನ್ ಮಾಡಲ್ಲ ಸುಮ್ ಬರ್ತಾನೆ ರೌಂಡ್ಗಳು ಆಾಕ್ತಾನ ಒಂದ್ ಐದ್ ಆರು ಕ್ವಶನ್ ಕೊೋರ್ತಾನ ಮತ್ತೆ ಓದತಾನ ಮತ್ತೆ ಬರ್ತಾನ ಅಷ್ಟೇ ಅವು ದಸಕ್ಕೆ ಎರಡು ಪೇಡು ಅವಂದೇ
ಬೇರೆ ಸಬ್ಜೆಕ್ಟ್ ಎಲ್ಲ
ಬೇರೆ ಸಬ್ಜೆಕ್ಟ್ ಸಾರು ಒಬ್ಸಾರು ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾರ ಅಷ್ಟೇ ಇನ್ ಎಂತ ಇಲ್ಲ ಮರ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟು ಅದೇ ಬರೀರಿ ಅದೇ ಎಕ್ಸಾಮ್ ಅಲ್ಲಿ ಕಂಡಕ್ಟ್ ಮಾಡ್ತಾರ ಡಿ ಡಿ ಎಂ ಎಸ್ ಇ ಡಿ ಡಿ ಸಿ ವ ಅಡ ಮ್ಯಾಥಸ್ ಇಂಗ್ಲಿಷ್ ಹಿಂದಿ ಸನ್ಸ್ ಇತ್ತು
ಓಹ ನಮಗೂ ಅದೇ ಸೇಮ್ ಇದೆ ಆದರೆ ಇಂಗ್ಲೀಷು ಕನ್ನಡ ಸಂಸ್ಕೃತ ಎಲ್ಲ ಇಲ್ಲ ಕೋಡಿಂಗ್ ಲ್ಯಾಂಗ್ವೇಜ್ ಇದೆ ಕೋಡಿಂಗ್ ಲ್ಯಾಂಗ್ವೇಜ್ ಯಾವುದಿದೆ ನಿಮಗೆ ಈಗ.
ನಮಿಗ್ ಜಾವಾ ಒಂದೇ ಇದ್ದಿದ್ ಪೈತಾನ್ ಇಲ್ಲ.
ಅಡ ಇತ್ತಾ.
ಅಡ ಅಡ ಅಯ್ತೆ ಹ್ಮ್ ಅಡ ಆಯ್ತೆ.
ಹ್ಮ್.
ನಿನ್ನ ಬರಿದ್ ಮರ ಎಕ್ಸಾಮು ಅಡ ಎಕ್ಸಾಮು ಸೆಮ್ ಎಕ್ಸಾಮ್ ನಿನ್ನೆ ಇತ್ತು ಬರ್ದು ಬಂದೆ.
ಹಾ.
ಪೇಪರ್ ಹೆಂಗ್ ಕೊಟ್ಟಿದ್ರು ಅಂದ್ರೆ ಹಂಗ ಕೊಟ್ಟಿದ್ರು ಫಸ್ಟ್ ಕ್ವಶನ್ ಯಾವ್ದು ಹೇಳ ನಿಮ್ದು. ನಂದು ಡಿಫೈನ್ ಆಲ್ಗಾರಿಥಮ್ ವಿತ್ ಹೆಲ್ಪ್ ಫ್ಲೋ ಚಾರ್ಟ್ ಎಸ್ಟ್ ಪ್ಲೈನ್ ವೇರಿಯಸ್ ಸ್ಟೆಪ್ಸ್ ಇನ್ ದ ಅಲ್ಗಾರಿಥಮ್ ಡಿಸೈನ್ ಅಂತ ಇತ್ತು ಫಸ್ಟ್ ಕ್ವಶನ್ ನೋಡಿದ್ಕೂಡ್ಲೆ ಕಂಗಾಲಾಗಿ ಮಕ್ಕೋಂಬಿಟ್ಟಿನಿ ಎಕ್ಸಾಮ್ ಮುಂದೆ. ಹೂ ಅಷ್ಟು ಕಷ್ಟ ಕೊಟ್ಟಿದರು ಸೆಂ ಎಕ್ಸಾಮ್ ನಿಮ್ಗೆ. ಹೇಯ್ ಬರ್ದಿಲ್ ಮಾರಾಯ. ಇನ್ನು ಬರಿತಿ ಎಕ್ಸಾಮ್.
ಹ್ಮ್.
ಫುಲ್ಲು ಕಷ್ಟ ಕೊಟ್ಟಿದ್ರ ಎಕ್ಸಾಮು
ಹಾ.
ನೀನ್ ನೀನ್ ಯಾವ ಸೆಮ್ ಎಕ್ಸಾಮ್ ಈಸಿ ಕೊಡ್ತಾರ ಇದು ನಿಮ್ದ್ ಯಾವ್ದ್ ಆಟೋಮಸ್ ಆ
ನಮ್ದು ವೇನೆ ನಾನ್ಗೆ ನಾ ಒ ಸ್ವಲ್ಪ ಓದ್ಕೊಂಡ್ ಹೋಗಿದ್ನಾ ಎಲ್ಲ ಅಡ ಎಲ್ಲಾ ಅಡ ಒಂಚೂರು ಕಷ್ಟ ಅನ್ಸ್ತು. ಅಡ ಬರ್ದಿದೀನಿ ಒಂದ್ ಎಪ್ಪತ್ ಮಾರ್ಕ್ಸಿಗ್ ಬರ್ದೀನಿ ಪಾಸ್ ಆಗತ್ ಅಡ. ಅದೇ ನಿನ್ನೆ ಏ ಐ ಹೆಂಗಾಯ್ತು ಏ ಐ ಇದು ಸಬ್ಜೆಕ್ಟು.
ಏ ಐ ಕೂಡ ಹಂಗೆ ಮಾಡ್ಯಾರ ಆದ್ರ ಇಂಪಾರ್ಟಂಟ್ ಕ್ವಶನ್ ಇಲ್ಲ ರಿಪೀಟೆಡ್ ಕ್ವೆಶ್ಚನ್ನೆ ಕೊಡಲ್ಲ ಅವರು ಏನಿದ್ರು ಎಲ್ಲ ಟಾಪಿಕ್ವೈಸ್ ಕೊಡ್ತಾರ.
ಹ್ಮ್.
ನಾನು ಪಾಸ್ ಆಗೋಷ್ಟು ಬರ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಇನ್ನ ಕರೆಕ್ಷನ್ ಮಾಡಿರೋರ್ ಮೇಲ್ ಡಿಪೆಂಡ್.
ಹ್ಮ್. ನಂದು ಏ ಐ ತುಂಬ ಚೆನ್ನಾಗ್ ಆಯ್ತು ಅಷ್ಟು ಅಷ್ಟುಕ್ಕೂ ಆನ್ಸರ್ ಬರೆದಿದ್ದೀನಿ. ಒಟ್ಟು ಒಂದು ಈ ಸೆವೆಂಟಿ ಏ ಸೆವೆಂಟಿ ಸಿ ಸಿಕ್ಟಿ ಪ ಸಿಕ್ಸ್ಟಿ ಪರ್ಸೆಂಟ್ ಆನ್ಸರ್ ಕರೆಕ್ಟ್ ಇದೆ. ಇನ್ ಮಿಕ್ಕಿದೆಲ್ಲಾ ಕತೆೆ ಬರ್ದಿದ್ದೀನಿ. ನೋಡ್ಬೇಕು ಪಾಸ್ ಆಗತ್ತೆ ಅಂತ ಹಾ.
ಸಿಕ್ಸ್ಟಿ ಪರ್ಸೆಂಟ್ ಬರ್ದಿಯಾ.
ಹಾ ಹೌದು.
ಏನು ಮಗ ನೀನೇ ಟಾಪರ್ ಆಗ್ಬಿಟ್ಯಲ್ಲ ಇಡೀ ಕಾಲೇಜಿಗೆ ಯಾರು ಬರ್ದಿಲ್ಲ ಅಂದ್ರ ನೀನೊಬ್ ಒಬ್ಬನನೆ ಬರ್ದು ಬಂದಿದ್ದಂಗೆ ಇದ್ದೀ.
ಇಲ್ಲ ಕಣ ಈಸಿ ನಾ ಓದಿದ್ದೆಲ್ಲ ಬಂದಿತ್ತಾ ನಾ ಏನ್ ಪುಣ್ಯನೋ ಗೊತ್ತಿಲ್ಲ ಒಟ್ ಓದಿದ್ದಿದೆೆಲ್ಲ ಬಂದಿತ್ತು. ಮತ್ತು ಪ್ರಾಬ್ಲಮ್ಸ್ ಅವೆಲ್ಲ ಇದ್ವಲ್ಲ ಡಯಾಗ್ರಾಮ್ಸ್ ಪ್ರಾಬ್ಲಮ್ಸ್ ಅವೆಲ್ಲ ಈಸಿ ಇತ್ತಾ.
ಹ್ಮ್ ಹ್ಮ್. ನಮ್ದು ಫಸ್ಟ್ ಮಾಡಲ್ ಟು ಫಸ್ಟ್ ಕ್ವಶನ್ ಯಾವ್ದ್ ಹೇಳ್ ಮಗ ಯ ಹೇಳ್ಲಾ ಅಡಾ. ಸೇಮ್ ಕ್ವೆಶ್ಚನ್ ಪೇಪರ್ ಅಲ್ಲ ನೋಡೋಮ.
ಹಾ.
ಹ್ಮ್ ರೇ ವಾಟ್ ಇಸ್ ಟೋಟೋಲಜಿಕಲ್ ಸ್ಕಾಟಿಂಗ್ ಅಪ್ಲೈ ಡಿ ಎಫ್ ಎಸ್ ಅಂಡ್ ಸೋರ್ಸ್ ರರಿಮೂವಲ್ ಮೆಥಡ್ ಫರ್ ಬಿಲೋಗ್ರಾಫ್ ಸಾರ ತಾಪರ್ಲ್ಲಿ ಜ ಕಲಿ ಸ್ ಪಾರ್ಟಿಂಗ ಅಂತತೆ
ಹ್ಮ್
ನಿಮಗ ಸೇಮ್ ಕೊಶನ್ ನೋಡು ಮಗ ಸ್ವಪ ಅರ್ಜೆಂಟ್ ಒಂದೇ ಕ್ವಶನ್ ಪೇಪರ್ ಆದ್ರೆ ನಾಳೆ ನಾವು ಪಾಸ್ ಆಗ್ಬಹುದು ಅದೇ ಕ್ವಶಚನ್ ಪೇಪರ್ ಬರ್ತಾ
ಹ
ಹ್ಮ್
ಅದೇ ಅದೇ ಇದೇ ಇದೇ ಕ್ವಶನ್ ಇದೆ ನಮ್ದ ಇವಲ್ಲ ಒಂದ ಎಪ್ಪ ರಪ್ರ ಕೊಡ್ ಅನ್ಸತ್ತೆ ಕೊಟ್ಟಿದಿದ್ದಾರೆ
ಹ್ಮ್ ನಾನ್ ಫೋಟೋ ಹಾಕಂಬಬ ನಿನ್ದ್ ಎಕ್ಸಾಮ್ ನಿನ್ನ ಬರ್ದಿಯಲ್ಲ ಇದು ಡಿಡಿ ಡಿ ಎ ಎ ಡಿ ಡಿ ಎಂ ಎಸ್ ಅದು ಕ್ಶನ್ ಪೇಪರು ಹಾಕು
ಹಾ
ಆಯ್ತಿರು ರ ನಾನು ಬರಿತೀನಿ ಯಾಕಂದ್ರೆ ಎರಡು ಎಲ್ಲ ಸೇಮ್ ಅಲ್ಲಾ ಹಿಂಗ ನೋಡಿ ಮಾಡಮ್ಮಗ
ಹ್ಮ್
ಮತ್ತೆ ಹೆಂಗ ತಂಬಾರ
ಮತ್ತೇನಿಲ್ಲ ಈಗ ಯ ಯಾವಾಗ ಊರಿಗೆ ಯಾವಾಗ ಹೋಗ್ತಿವಿ
ಊರಿಗೆ ಹೋಗಲ್ಲ ಇ ಸ್ವಲ್ಪ ಕೆಲ್ಸ ಕೆಲ್ಸ ಎಲ್ಲ ಹೋಗ್ಬೇಕು ಪಾರ್ಟ್
ಹ್ಮ್ ಎಕ್ಸಾಮ್ ಮುಗುಯದ್ಯಾವಾಗ ನಿಮಗೆ
ಎಕ್ಸಾಮ್ ಮ ಎಕ್ಸಾಮ ಮುಗಿಯದೂ ಇನ್ನು ಇನ್ನೊಂದಂದು ವಾರ ಆಗ ಇನ್ನೊಂದ್ ವಾರ ಎರಡು ವಾರ ಆಗತ್ತೆ ಲ್ಯಾಬ್ ಎಕ್ಸಾಮ್ ಕೂಡ ಐತೆ ಇಂಟರ್ನಲ್ಲು ಅಸೈನ್ಮೆಂಟ್ ರಕಾರ್ಡ್ ಅವೆಲ್ಲ ಸಭ್ಮಿಟ್ ಮಾಡಿದ್ಮೇಲೆ ರಜೆನೆ ಕೊಡದ್ ಅವ್ರ್
ಬ್ಯಾಗ್ ಕೇಳದಿದೆ ಮಗ ನಿಂದು
ಯಕು ಜಾವ ಮಾಗ
ಜಾವ ಈಸಲ್ ಇದಾ ಬರಿಬೋದಾ
ಡಿಸೆಂಬರ ಕಾಲ ಅದ ವಿಟೋ ನಿಚ ಸರ್ಕ್ಯುಲರ್ ಬಂತ ಬರಕಗಲ ಸಮ್ಮರ್ ಎಕ್ಸಾಮ್ ಅಲ್ಲಿ ಬರಿಬೇಕು ಒ ಐದು ಸರ್ಕುಲರ್ ಕೊಟ್ರು
ಹಾ
ಅಷ್ಟಟ್ ಸರ್ಕುಲರ್ ಅನ್ ಅಂತ ನೀವು ಯ ಆರ್ ಚಬಂದ ಫೇಲ್ ಆದ್ರೆ ಆ ಚಮ್ಮಲ್ ಬರಿಬೇಕಂದಿದ್ರು
ಹಾ
ಆಮೇಲೆ ಸರ್ಕುಲರ್ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡಿ ಹ್ ಮೋಸಿನಲ್ಲಿ ಅಂತ ಇದ್ರಾಳ ನ ಮಗ ಇನ್ಸ್ಟಾಗ್ರಾಮ್ ಮಗ
ಹ್ಮ
ಅವರೆಲ್ಲಾ ಸ್ಟ್ರೈಕ್ ಮಾಡಿ ಇದು ಮಾಡಿ ಹುಡುಗ ಅಣ್ಣ ಇಗ ಲೋನ್ ಕೀನು ಬರಂಗಲ್ಲ ಹಂಗ ಹಂಗ ತೆಳಿ ಮತ್ತೆ ಏನೋ್ ಮಾಡಿ ಸರ್ ಸೆಮಿಸ್ಟರ್ ಎಕ್ಸಾಮ್ಗೆ ಇದು ಮಾಡ್ಯಾರ ಬರಿಬೋದುರ್ ಮಗ್ ಜಾಮ
ಹ್ಮ್
ಅದಕ್ಕೆ ಮುಂದ ಕೇಳುದು ನಿಮ್ಗೆ ಎಮ್ತಾವ ಹಣು ಮುಗಿತಾ ಎ ಬ್ಯಾಕ್
ಅದೇ ನಂದು ಇನ್ನುೂ ಇದೆ ಒಂದು ನಂದು ಈ ಸಮಮ್ಮೀಂದು ನಾಲ್ಕನೇ ಸಮ್ಮೀದ ಇದೆ ಅದ್ ಬರಿಬೇಕಾಗಲ್ಲ ಅು ಆದ್ರ ನಂದ ಎರಡನೇ ಸಮಯದ ಇತ್ತಲ್ಲ ಅದ ಬರಿೀಬಹುದು ಅಂದ್ರು ಮೂರನೇಯ ಸಮದ ಎಲ್ಲ ಬರೇಕಕ್ಗಲ್ಲ ಅಂದ್ರು ಎರಡನೇ ಸಮೀನ್ ಬರಿೀಬಹುದು ಅಂದ್ರು ಅರಣ್ಯ ಸಮಯ ನೊಂದಿದೆ ಜ ನನ್ ಪೈತಾನ್ ಇದೆ ಹಾಕಿದ್ದೀನಿ
ಹ್ಮ ರಿವ ಎಲೆಕ್ಷನ್ ಫೀಸ್ ವಾಪಸ್ ಬನ್ ಮಗ
ಅದೇ ರಿವಲಷನ್ ಫೀಸ್ ನ ಅದಕ್ಕೆ ನೆಕ್ಸ್ಟ್ ಸ ಸಮರ್ ಎಕ್ಸಾಮಗೆ ಹಂಗೆ ಕಂಟಿನ್ಯೂ ಮಾಡ್ತಾರ ಅಂತ ಅದೇ ಫೀಸ್ು
ಹಾ ಹ
ಅ ಹೇಳಿದಿದ್ದಾರೆ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ ನಾನ್ ಕರೆಕ್ಟಾಗಿ ಒಂದ್ ಸಬ್ಜೆಟಟ್ಗ ಅಷ್ಟ ಕಟ್ಟೆ ನಾನನ್ ಕಟ್ಟ ಟೈಮ್ಲ್ಲಿ ಆಗ್ೇ ಇವರು ವಿ ಟಿಯಂದ ಸರ್ಕ್ಯುಲರ್ ಬಂದಿತ್ತ ಅದಕ್ಕೆ ನ ಅದೊಂದ ಸಬ್ಜೆಟ್ ಮಾತ್ರ ಕಟ್ಟತೆೆ
ಸರಿ ಸರಿ ಮಗ ನಾಳೆ ಹಂಗ ಫೋನ್ ಮಾಡ್ತೇನಿ
ಹ್ಮ್ ಸರಿ ಸರಿ